ಹ
ಹಾ ಹಲೋ ಹಲೋ
ತಂದಿದ್ದಲ್ಲ ವೋಟ್ ಐಡಿ
ವೋಟರ್ ಐಡಿ
ಸಮಮ್ಮಂಜಿದ್ದೆ ನಮ್ಮವು ಅಪ್ಪಂದ ಹಾಕ್ಬೇಕುಂತ ಹೇಳಿ
ವೋಟರ್ ಐಡಿ ನಿಮ್ ಅಪ್ಪರ್ ಬೇಕಾಗುತ್ತೆ ಏನ್
ಹೌದ ಒಬ್ಬರು ಬೇಕ್ ಮನ್ಯಗೆ ಯಾರಾರ
ಹೌದಲ್ಲ ಅವರು ಬೇಕಾಗತ ಅಕಮ್ ತಗೋ ನಾಳಿಗೆ
ಹಾ
ನಾಳೆಗಳು ಹಕಮ್ ತಗೋ ಅಂದೆ
ನಾಳೆ ಆ ಸರಿತ
ಹೂ
ಇದೆ ಐಟಂ ಮಾಡ ಹೆಂಗ್ ಮಾಡಣಮ್ಮ
ದ ಸಹ ಬಂದ ಮಾಡಪ ಅಂತ ಬಂದ ಮತ್ ನೀ ಗೌರ್ಮೆಂಟ್ ಅಂತಲ್ಲ ನಿನ್ನ ಹೂ
ಐ ಟೆ ನೋಡ ಐಟ ಆಯ್ತು
ಅದೆಲ್ಲ ಐಟ ಸಾಹ ಬಂದ ಹನ್ ಏನಾಗ ಐಟಿ್ ಗೌರ್ಮೆಂಟ್ ಮೇಡಮ್ ಅಂತ ತಂದಿ ಅಂತ ಅಂದೆ
ಹಾ ಹ
ಅದು ಗೋವರ್ಮೆಂಟ್ ಡೈಲಿ ಕಾಲೇಜ್ಗೆ ಹೋಗ್ಬೇಕು ಸುಮ್ಮನೆ ಈಗ ಟೈಮ್ ವೇಸ್ಟ್ ಅಷ್ಟದ ಮತ್ತ ಮೂರ್ ವರ್ಷ ಟೈಮ್ ಇಷ್ಟ ಅ ಎರಡು ವರ್ಷ
ಇನ್ ಎನ್ ಮಾಡ್ತಾ ಇಗ
ಇ ಅಂದಏ ಬೈಕ್ ತಗ್ರಿೇಗ ನಕ
ಬೆಂಗಳೂರುಲ್ಲಿಯಾ
ಹ್ಮ ಮನೆ ಕೇಳಿ ಬಂದಿವವಲ್ಲ ಬೈಕ್ ಇದಾಗ ಶೋರೂಮ್ ಇದೆ ಅಲ್ಲಿ ನಾವ್ ಮೊದ್ ಒಂದ್ಸಲ ಹೋಗಿದ ನೋಡು ಆ ಬ್ರಿಡ್ಜ್ ಬಳಿ ಕೇಳಿ ಬನ್ನಿ ಅ ಕೇೇಳ ಬಂದ್ವಿ ರೈಡರ್ ಬೈತ
ಹಾ ಹಾ ಬರ್
ಅಲ್ಲಿಷ್ಟು ಒಂದು ಎಷ್ಟು ಹೇಳಿದ್ರಪ್ಪನ ಒಂದು ಇಪ್ಪತ್ತೆಂಟೇ ಎಷ್ಟು ಹೇಳಿದ್ರ
ಅದೇ ಯಾರ ಹತ್ ಎಷ್ಟ ಎರಡು ವರ್ಷ ಈಗಾದ್ರ ಹನ್ನೆರಡು ತಿಂಗಗಳಿಗಾದ್ರೆ ಆರ್ ಸಾವಿರ ಅಂತ ಇಪ್ಪತ್ ವರ್ಷ ಇದು ಇಪ್ಪತ್ತು ತಿಂಗಳಾದ್ರ ಎಷ್ಟು ಎಷ್ಟು ನಾಲ್ಕು ಸಾವಿರದ ಒಂಬೈನೂರ ರೇಟ ಬರ್ತದ
ಹ
ಇಪ್ಪತ್ನಾಾಲ್ಕು ಆದ್ರೆ ಎಷ್ಟ್ ಮೂರ್ ಸ ಎಷ್ಟ್ ನಾಕು ಸಾವಿರದ ನೂರ ಏನ್ ಕಂತದೆ ಎಲ್ಲ ಬರ್ದ್ ಕೊಟ್ರೆ ಅ ಯಳ ಮೂರು ವ ಪುಡ ತತ ಅಂತ ಸಾವ ತೋತ ಹಾ ಬೈಕ್ ತಗೋದ ಬಂಗಗಳೂರ್ಗತಾನ ಅಂತ ಅಲ್ಲಿನ ಇದ್ ಬಿಡ್ತೇನ ಡೆಲಿವರಿ ಇ
ಹಾ ಹಾ
ಹ ನನ್ ತಂದ ಹಓದ ನನ್ ತಂದ ಹಾ ಯಪ್ಪ
ಯಮ್ಮಣ್ಣ ಅವ್ರ ಈಗ
ತಗೊಂಡ್ ಮತ್ತತ್ ಹೆಂಗ ಮಾಡಂಗ ಗೊತ್ತದ್ದ್ ಐಟ ಐಟಕ್ ಆದ್ರಿ ಮತ್ ರೊಕ್ಕ ಓ್ತ ನಮ್ದ್
ಹಾ ಅದಕ್ಕೆ ಅಮೌಂಟ್ನೆಲ್ಲ ಸು್ನೆ ಆರಾಮ್ ಗೌರ್ಮೆಂಟ್ ಮಾಡಿದ್ರ ಆಯ್ತು
ಹ್ಮ್
ಒಂದ್ ಎಕ್ಸಾಮ್ ಮಾಡೋಣ ಹೆಂಗಾರ ಆತಾರ
ಕಾಲೇ್ ಹೋಗ್ಬೇಕಕ್ ಅಂತ ಹೇತಾರ ಡೇಲಿ ಗೌರ್ಮೆಂಟ
ಅವ ನಾಗ ಏನಲ್ಲ ಅವ ನಮ್ಮ ಆತ್ಲಿ ಕಡ್ತಾನಲ್ಲ
ನಾಗ್ಯಾ ಯಾರು
ಹುಂಡಿನಾಗೆಲ್ಲ ಆಸೆಗರ್ತ ನ ಕೂಡ
ಯಾವ ಕಾಲೇಜ
ನಮ ಕಾಲೇಜ್
ಕಾ ೂರಿ ಬಿಂದಲ್ಲವಾ
ಹಾ ಸುರಿ ಬಂದನು ಅವ ಏನಂತ ನ ನಡತದ್ ಹಂಗೇನಿಲ್ಲ ಡೈಲಿ ಹೋಗ್ಲಕ್ಕೆ ನಡತಿ
ಹ್ಮ್
ಹ ನಮ ಸಾರ್ ಯಾರ ಅವರು ಹೇಳಿದ್ರ ನನ್ಗ ಹಂಗೇನ್ ಎಲ್ಲಾ ನಡತಿತಿ ಅಂತ ಹೇಳಿದ್ರು
ಹ್ಮ್ ಹ್ಮ್ ಫೀ ಎಷ್ಟುಂತಂತ
ಹ ಎ ಅದೇನ್ ಗೊತ್ತಿಲ್ಲ ಎರಡ್ ಸಾರ್ ಎ ಸ ಮ ಹೇಳತಾ
ಹಾ
ಎಕ್ಸಾಮ್ ನಡಸ್ತಾರಂತ ಹಂಗೆ ಸರಿಯಾಗಿ ಅಮೌಂಟ್ ಗಿಮೌಂಟ್ ಕೊಟ್ರರು ಬಿಡ್ತಾರ ಅಂತ ಹೇಳ್ದ.
ಹೌದಾ ಹ್ಮ್ ಹ್ಮ್
ವಿೋಸ ಕ ಮಾಣ ಮಂದಿರ ಮಾಣಂದ ಮಾರಾಷ್ಟ್ರ ಮಾಣ ಮರ ಕ
ಹೌದಾ ಅಲ್ಲ ಯಾವಾರ್ ಬಿುಟ್ರ ನಡತಿ ಬಿಡು ಪರ್ಮನೆಂಟ್ ಕೊಡಂಗಿಲ್ಲ
ಏ್ರ್ರಮೇ
ಹ ಒಮ್ಮಳ ಎಕ್ಸಾಮ್ ಬರಕ್
ಹೌ
ಅದು ಒಜ್ತ್ ಮಾಡ ಆಗ್ತತ್ರಿ ಸಾವ ರಂಗಂದ ಮತ್ತ ಎಷ್ಟಂದ ಪೀಸ ಅದು ಕೇಳ ಹಲೋ ಹಲೋ ಹಲೋ
ಹಾ
ಹಲೋ
ಮಾಡಡ ಮ ಮಾಡ
ಮಾಡಡಮ್ಮ
ಹ ನೋಡಕ್ ಮಂತ ಪಿಳ ಎಷ್ಟ ಎಷ್ಟ ಎಕ್ಸಾಮ್ ಪೀ ಎಷ್ಟು
ಹ
ಯ ನ ಮೇಡ ಯಾರ ಜಾನೆ ಮಾಡ್ದಾರಂತ
ಅ ಶಾಣೆಂದೇ ಡೌಟ್ ಡೌಟ್ ಅಂತ ಒಂದು
ಹ್ಮ ಹ್ಮ್
ಹ ನಾ ನಾ ಹಡುರು ಆಯ ಹಡು ಕಾಲ ಸ ಆಟ್ಲ ಮಾಡ್ಂತ ನೋಡ ಕವತ್ ಕವತ್ತು ಅ ಮತ್ತೆ
ಹೌದಾ
ಹಾ
ಸಾಪದ್ರರು ಮತ್ತ ಕಾಲೇಜ್ಗೆ ಹೋಗ ಉಜ್ವರ್ತಪ್ಪ ಅಂತಂದ
ಹಾ
ಹ್ಮ್ ಬೀಜ ಎಷ್ಟ ಅದ ನ ಕೇಳ ಮತ್ತತ್ ಎಏಟ್ರ ತೊಂದ್ರ ಎಷ್ಟ ಎರಡ್ ವರ್ಷದ ಅದಲ್ಲಾ
ಹಾ ಹೇಳ
ಹಾ
ಹತ್
ನನದ ಹ್ಮ್ ಏನಾಗಾರ ಹಲೋ ಹಲೋ ಪೀಝ